ಹಲೋ ಹಲೋ ಅರಾಮಿದ್ಯಾ.
ಹ್ಮ್ ಆರಾಮ ನೀನು. .
ನನ್ ಅರಾಮ್ ಇವನ್ನತಿ.
ಏ ಹಂಗ ಮ-ಮಗ್-ಮಲ ಮುಡ ಕೊತನ.
ಪಯ್ಯ ಪಯ ಎ ಸಿತಿ ಒಂಟದಾಗಿ.
ಮೂರ ನಾಲ್ಕು ರೂಪಾಯಿ ಇರೊಡು.
ಏಪ್ಪಾ ನೀಗ ಏನ್ರ ಮಾತಾಡ್ಲಿಪ್ಪಾ ನಾ ಏನು ಮಾತಾಡ್ಲಾರಕ ಏನ ಅಂದ್ರ ಕೇಳೋದ ಪಯ ಆಗಿ ಅಂತೇಳಿ.
ಕೆಳೆದಲ ಹೆಳೊತ್ತನೆ.
ಹಾ ಪಯ್ಯ ಎ ಸಿ ಟಿ ಫೋನ್ ಕದ ಪಯ್ಯ.
ಕ. .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
ಹ.
ಯಲರಕ್ಕ ಏನ್ ಮಾಡ್ತ ಇದ.
ಎದು ಮೂರ್ರುವಾರ ನಾಕ ರೂಪಾಯಿ . ತೊಂದ್ ಭಾಳ್ದ ಬಿಸ್ನೆಸ್ ಮಾಡ್ತನ ಹ್ಮ್.
ನಾಲ್ಕ ರೂಪಾಯ ತೊಲ್ಲ ಅಷ್ಟ ಅಲ್ಲ ಮಾನ್ಯ್ದ ಬಿದ್ದಿದ್ವ್ ಏನ್ ಮಾಡಿದ. ಅವರ್ ಕೇಳನೆಯೋ ನಸುಮನ್ ಏನ್ ಬಿಸ್ನೆಸ್ ಇ. ಹಾ.
ಸೋತನ್ ಹೊಳೆ.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
ಅದ ಹೊಟ್ಟಿದ್ ನೀ ಹಾಳಿ ಹೊಟ್ರ ನಮ್ಮ.
ಮಾನಕ್ ಬಜು. ಹಾ.
ಲೋಕಾಪುರ್ ಕರ್ಕೊಂದ್ ಹೋಗ್. ಕಾಣತ್ತಿ ಕೂಟಕ್ಕಾ.
ಹ್ಮ.
ವಡದ್ದಿ ಚಾನ್ಸ್ ಗನೋಗನ. ಊಟ ಕಾಪಡದ ಆಗೋದಂಗ್ರ ಈಬುರ್ದ ಈಗ .
ಗಾಡಿ ಕೊಡ್ತೇನ್ ತೊಂಬಾ.
ಏನಾ.
ಗಾಡಿ ನೀ ಕೊಡ್ತೇತ್ತೀಗ ಲೋಕಾಪುರ್ ಕೊ ಳಕಾ.
ಗಾಡಿ ನಾನು.
ಕೊಡ್ತಿಎತ್ಲಾ.
ಹಾ ಗಾಡಿ ಏನ್ರೇನಾ ಕೊಡ್ತಿನೆನ್ ನಾನಾ ಊರ ಬರ್ತಿದ್ನೆಲ್ಲಿಗ್.
ಹ್ಮ್ ಅದ ತೊಂಬಾ ಲ್ಯಾಪ್ಟಾಪ್ ನೋಡ ಲೋಕಾಪುರ್ ಹೋ ಬರ್ತಿ.
ಹ್ಮ್ ಹ್ಮ್ ಹ್ಮ್ ಅಲೋ.
ಹ್ಮ.
ಮತ್ತೇನ್ ಇಡ್ಸಿಪಾ ಅರ್ನೇಯ ನೀವು ಹಿಂಗ್ ಮಾಡ್ರಲೇ.
ಹ್ಮ್.
ನಿಮಗ್ ತಮ್ಮ ಒಂದು ಗಾಡ್ ಛೋ-ಸಾಳದ್ ಲಾ ಒಂದು ಚಾರ್ ಜರ್ಸ್ ಸ್ಕೂಟಿಯರ್ ತೊಬೇಕಾ ನೋಡ್ ನೀವ್.
ಯಾಕ.
ಮತ್ತ ಏನ್ ಲೇ ವ-ಒಂದ ಐತ್ಲಾ ಬ್ಯಾಡ್ ಬೈಕಾ ಅದಕ್ ಚಾರ್ಜಸ್ ಸ್ಕೂಟಿ ಒಂದ್ ತೊ ನಡಿತೈತಿ.
ರೋಕ್ಕಿಲ್ಲೋ ರೋಕ್ಕಿದ್ರಾ ನಾ ತೋತೀದ್ ನೀವುಂಟಕ್ಕ.
ಅಲ್ವೋ ದೇವ್ರ. ಅಲ್ಲಿ ಆನಮನಿ ದೊಡ್ ಬಿಲ್ಡಿಂಗ್ ಮನಿ ಕಟ್ಟಿರ್
ಹಾ ನೀವ್ ಯಾರ್ಯಾರ್
ರೇ ಯಾಡ್ಯಾರ್ ಕಟ್ಲೆ ಮೂರ್ ಮೂರ್ ಒಟ್ ಕಟ್ಟೇಲ್ ನೀನು.
ಕಡ್ಸಿರ್ರಿಲ್ ನೀವು ಆ ಬಕ್ವಾಸ್ ಸ ನೀ ಯಾರ್ ಯಾರ್ ಕಟ್ಸೀರೀಗ. ಹೊಲ್ದಗ ಯಾಡ ಮನಿ ಅಲ್ಲಿ ಮತ್ ಇಲ್ಲಿ ಊರಾಗ ಒಂದ್ ಮನಿ. ಮತ್ತ ಜೇ ಸೀ ಬಿ ಟ್ರ್ಯಾಕ್ಟರ್ ಮೂರ ಐದು ಪೊಡಪಟ್ಟಿ. ಐದು ಟೇಲರ್.
ನಾಕ ದನ ಮತ್ತ್ ಆಡ್ಗೊಳ ಕೋಳಿ. ಒಂದನ್
ಹಾ ಹಲೋ. ಹಲೋ.
ಚಿಕನ್ ಚಿಕಣ್ಣ
ಹಾ ಹೇಳ.
ಹಲೋ. ಆ
ಕೇಳೋಡ್ಲೆ ನನ್ ಮಾತ್ ಕೇಳ ಮೈಕ್ ಟೆಸ್ಟಿಂಗ್ ಹಲೋ ಹಲೋ ಮೈಕ್ ಟೆಸ್ಟಿಂಗ್ ಕೇಳಾ
ಹಾ. ಆ ನೀವು ಅಷ್ಟೆಲ್ಲ ಗೊಂಡ್ ಏನ್ ಮಾಡೋರನ್ ಮತ್ತ. ಆ ಅಟ್ಟೆಲ್ಲಾ ಇಟ್ಕೊಂಡ್ ಏನ್ ಮಾಡವ್ರ ಮೂರ್ ಮೂರ್ ಟ್ಯಾಕ್ಟರ್ ಒಂದ್ ಜೆ ಸಿ ಬಿ ಐದ್ ಪಡಪಟ್ಟಿ ಐದ್ ಟೇಲರಾ ಮೂರ್ದನಾ
ಯಾವನು ತನಪನ ಎಲ್ಲ ಐಡಿಯಾತಿನಿ.
ಮತ್ತ್ ಅವ ಅವಔತ್ಲ್ನ ಬರ್ದತಿಲ್ಲ ರೊಕ್ಕ.
ನಿಮ್ಮನು ಇಲ್ಲ ದನಗೋಲ್ದ ನಿಮ್ಮನು.
ದನಗೋಳದಾವ ಬಿಡ. ಅರೆ ನಿಮ್ಮಾಟ ಇವು ಇಲ್ಲಲ್ಲ. ಕಾರಾ ಎ ಕಾರೊಂದ್ ಐತ್ ಜೆ ಸಿ ಬಿ ಜೆಸಿ ಹ. ಜೆ ಸಿ ಬಿ ಟ್ರ್ಯಾಕ್ಟರ್ ಹ.
ಹು ಹೌದನೋ.
ಹ್ಮ್
ಅ ದಧನಗಳಂತ್ರ ದಧನಬೋಳ ಚ ದನವಲಂತಏನ್.
ಸಮ ಹದ್ರಲ್ಲೇ ನಾವು ಆರ ಕಟ್ಟ ಖರ್ಚಿಗೆರುಾಕ್ ಬರ್ತಾವ ಇಲ್ಲ.
ಏ ಯಾವ್ ಹಿಂಡದಪೀ ನಮ್ ದನ್ಗೋಳ್.
ಇಲ್ಲ ಅಂದ್ರೆ ಎಲ್ಲಿ ಹೋಗ್ ಮಾರವನ್ನ.
ನಾವು ರೊಕ್ಕಾ ಕೊಡ್ತುನಾದ್ರೆ ಏನಪ್ಪಾ.
ಮತ್ತೆ ಅಡ್ಡುವಿನ ಏನ್ ಮಾಡಾಕ್ ಇಟ್ರ ಅವನ್ನ.
ಎಲ್ ಕಟ್ಯತ್ಲೆ ಅದು ಎಲ್ಲ ಕಟಕ್ನ ಎಲ್ಲಾ ನಮ್ಗೆ ಹೆಮಪ ಬಿಡದ. ಹಾ ಇರ್ಪ ಒಂದು ಆಕಳ ಮ್ಯಾರಿ ಒಂದ್ ಐ್ದದೆ ಜವಾರಿ ಹಾಕ್ಳ.
ಹದರ್ಷ ಹರ್ಷ ಯಡದ ಅಲಾವ್ ತಂದದ್ದ ಅದಕ್ಕನಿ‌.
ಎಲ್ಗ ಒಂದು ಹಾಕ್ಳ ಅಯ್ತ ದೊಡ್ಡದು.
ಹ್ಮ್.
ಹ ಹ ಒಂದ್ ಆಕ್ಳ ಐತಿ ದೋಡ್ದ ಒಂದ್ ಆಕಳ ಮರಿ ಐತಿ ಒಂದ್ ಹೆಮ್ಮಿಕರ ಐತಿ ಸಾಕು ಈತಕ್ ಊರೋರಗ.
ಹ್ಮ್ ಹ್ಮ್ ಹ್ಮ್.
ಮತ್ತ ಇಲ್ ಇಲ್ಲಿ ಹೊಲ್ದಾಗ ಮನ್ಯಾಗ ಒಂದ ಜರ್ಸಿ ಹಾಕ್ಳ ಐತೆ ಅದು ಇನ್ನ ಸಾಲೈತೆ.
ಹಾ.
ಹ ಹಲೋ. ಹ ಜರ್ಸಿ ಹಾಕ್ಳಂದ ಊರಾಗ ಉಲ್ಲಾಗ್ ನೀರ್ ಬರ್ತತಿಲ್ಲಿ ನೋಡಲಿಲ್ಲ ಹೆಂಗೆ ಆ ಅದು. ಮತ್ತೇನು ಇಲ್ಲಲ್ಯ ಸಾಟರ್ಡೆ ಗ್ಯಾಪ್ ಹಾ. ಅಲ್ಲಿ ಮ್ಯಾ ಗ್ಯಾಪ್ ಒಂದ್ ಸೈಕಲ್ ಸ್ಕೂ ಟಿ ಫಿಟ್ ಮಾಡತೈತೆ ಸಾಯಂಕಾಲ ವಂತ ಕ್ರಿಕಟ್ಟ ಹ್ಮ್ ನಾನೋ ಕ್ರಿಕೆಟ್ಪ್ ಹ. ಪರ್ಸುಗಾವ್ ಹ ಹ್ಮ್. ಗಾ ಏನಿಕಿ ಪರ್ಶ ದ ರಕರದು ರಾಜಸ್ಥಾನಥ ಹ. ಹ. ಹೇ ಪರಸಲೇ. ಕಿಕಿ ಸ್ವಲ್ಪ ಮಳೆ ಆತು ಆದ ನೀರ್ ಒಳಗ್ ಬರ್ಬಾರ್ದು ಬರ್ಲಾದಂಗ ಮಡಸಕ
ಹ್ಮ ಹ್ಮ್ ಹ್ಮ್.
ಹ್ಮ್.
ಪ್ರಿ ಕ್ಲಾಸ ಗುರು.
ಮಳೆ ಬರೋಹಾನ್ಗಯ್ತ.
ಮಳೆಗುಳ್ ಆಗೋದ.
ಏನ. ಲೇ ಮಕ್ಕು ಮಕ್ಕೊಂದ ನೋಡ. ಮಾಡಗೈತೆ.
ಹೌದು ಬತ್ರರು ಬರ್ತತಮ್ಮಂಗ ಏ ಹೆಳಕ ಬರಂಗಿಲ್ಲ.
ಬರತೈತಿ.
ಅದಿತಿ. ಅರ ಅರಣಿಯಿಂದ ಇಡು ಅಪಡ.
ಮಾಡಿನ ದದಾಗೇತ ನೋಡು ಳ ಕೂತತಿಲ್ಲ ನೋಡು.
ಆತೇನಿಗ್ ಅಪ್ಲೋಡ್ ಅಲ್ಲ.
ಶಾರ್ಟಡೆಲ್ಲ ಲಾಂಗು. ಪೆರ.
ಲಾಂಡಿಲೆಪ್ಪ.
ಮೂವತ್ತೈದು ಸೆಕೆಂಡ ಆತ. ಸಿಕ್.
ಮೂವತ್ತೈದು ಸೆಕೆಂಡ ಸಿಕ್ಸ್ವಿ ಸಿಕ್ಸ್ ಕಷ್ಟಮ್ ಅದು. ಹಲೋ
ನೋಡಾತ್ ನೋಡತ್.
ಹಲೋ ಅಲ ನೋಡಿದಿ.
ನೋಡಾತ್ ನೋಡಾತ್ನ.
ಅದ ಹೆಂಗ ಕ್ವಾಲಿಟಿ ಹೆಂಗ ಕ್ವಾಲಿಟಿ ಹೆಂಗ ಇಟ್ಕೊಳಕ್ ಬರತಿಲ್ ನೋಡ್ ಅದನ್ನ.
ಕ್ವಾಲಿಟಿ ಅಟ್ಟ ಐ್ತದ ಏಳ್ನೂರ ಎಪ್ಪತ್
ಹ್ಮ್ ಹಲೋ
ಏಳ್ನೂರ ಎಪ್ಪತ್ತೈತ್ ನೋಡ್. ಕ್ವಾಲಿಟಿ ಹ್ಮ್.
ಛೊಲೋ ಐತ್ಲ.
ಹಾ
ಹ್ಮ್
ಒನ್ ಜಿ ಬಿ ಕಾಲಿ.
ಕಾಲಿ ಆತು.
ಅಲ್ಲ. ಹ್ಮ್
ಮತ್ತ್ ಹ್ಯಾಂಗ್ ಮಾತಾಡ್ತಿಲೇ ಈಗ.
ಇನ ಒಂದ್ ಜೆ ಬಿ ಐತಿ.
ಇನ ಒಂದ್ ಜಿ ಬಿ ಐತ್ ನಂದೂಸುಕ ಮೂರ ಜಿ ಬಿ ಇದ್ರು ಅಂಬರ್ವಾಲ್ತಲೇಪ್ಪ ಮಾರಾಯ.
ಅದಕ್ಕ ಕ್ರೋಮ್ದಾಗ್ ಬಾಳ್ ನೋಡ್ಬಾರ್ದು.
ಅಪ್ಪಿ ಬರೋಣ ನಿನ್ನಂಗ್ ಏನ್ ಮಾಡ್ಯನಾ ಆಪ್ ಸುಮ್ಮ ನೀನ್ ಉಣವು. ಇದಕ್ಕಾ ಸಾ ತ್. ಲೇ ಅದ್ನ್ಯ ಲೈವಿಗ ಬಾಳ್ ಹೊಡ ಹತಲಿ ಪ.
ಹ್ಮ್ ಹ್ಮ್ ಹ್ಮ್
ಲೈವೀಗ್ ಬಾಳ್ ಹೊಡ್ಯತತಿ.
ಹ್ಮ್ ಮತ್ತ ಏನಿಲ್ಲ ನೆಟ್ ಬಾಳ್ ಬೇಕ್ಲೆ ಅತದ್. ಪೈಜಿ ಇದ್ರ ನಡಿಯತಿಲ್ಲ ಕೆಲ್ಸಾಗೊಲ್ಲ ಬೋಲ್ರಿ ಹ್ಮ ಯಾರ್ ಅಕೌಂಟಿಗಿ ಹ ಕೊಡ್ ಹಾಕ್ತಾಳ್ ಏ ಆವ್ ಇದ ಐದನೂರೂಪಾಯಿ. ಹೆಂಗ್ ತಕೊಳದು. ಹೊಂಡ ಬಿಟ್ರ. ಅಕಿ ಹಾಕ್ಯಾರಾ ಕೊಡ್ತಾಳ. ಈಗ ತಲ್ಲ ನಿನ್ ಅಕೌಂಟ್ದಾಗ್ನೂ ರೊಕ್ಕ ಇರೊದುಲ್ಲಾ. ದೆ ತಡಿಲೇ ಮಾರಯ ಆಮೇಲಚ್ಚು. ಹ್ಮ